ಅಲೋ ಆಯ್ತಾ ಊಟ ಹ ಆಡು ಲೈಟ ಮಾಡ.
ನಾನು ಇಲ್ಲ ಇನ್ನೇ ನ ಮಾಡ್ಬೇಕು ಏನ್ ಮಾಡ್ತಿದ್ದೀರಾ.
ಏನ್
ಹ್ಮ್. ಹಾ ಹಾ ನೀವ್ ಮೆಸೇಜ್ ಮಾಡಿಲ್ಲಾ
ಇಲ್ಲ ನಿನ್ನೆ ನಿನ್ನೇನೆ ಎಡಿಟ್ ಮಾಡಿದ್ದು. ಹೌ
ಅದೇ ಬಂದ ಬಂದಿದ್ದಾಳೆ ಬೆಂಗ್ಳೂರಲ್ಲಿ ಆ ನಾನು ಮಾಡಿದ್ದೆ.
ಸುಮ್ ಮಾಡಿದ್ದ.
ನಾಳೆ ನಾಳೆಯಿಂದ ಹೋಗ್ತೀವಿ ಇನ್ಸ್ಟಿಟ್ಯೂಟ್ಗೆ ಹ ನಾಳೆ ಮಾಡಿದ್ದೆ. ಬಿಜಿ ನಾವು ಇದನ್ನು ಮಾಡಕ್ ಆಗುತ್ತೆ ಏನ ಗೊತ್ತಿಲ್ಲ.
ನಾನ್ ಕಾಲ್ ಮನಕ್ ಆಗಲ್ ನೋಡ್ ಈಗ.
ಹ ಕಾಲುನು ಮಾಡಕ್ ಆಗಲ್ಲ, ಮಾತಾಡಕ್ಕೂ ಆಗಲ್ಲ, ಅಲ್ಲಿ. ನಾನು ಹಂಗೆ ಆಗ್ಬಿಡ್ತ ತ ಈಗ ಈವ ಇವತ್ ಮುಗ ಎಷ್ಟ ಆಗತ್ತ ಅಷ್ಟ್ ಮುಗಸ್ಕೊಬೇಕು. ನೋಡ್ಬೇಕು ಎಷ್ಟಗತ್ತ ಅಷ್ಟು ಮಾಡ್ಕೊಬೇಕು. ಈ ಎಕ್ಸಾಮ್ ಬೇರೆ ನೋಟಿಫಿಕೇಶನ್ ಆತೈತೆ. ಹ್ಮ್ ವಾಯ್ಸ್ ಬ್ರೇಕ್ ಐತೆತೆ.
ಎಷ್ಟಾಆಗುತ್ತ ಅಷ್ಟ ಮುಗಿಸಕೊಳ್ಳಿ ಓದಕ್ಕೋ. ಎಷ್ಟಾಗುತ್ತಷ್ಟ ಮುಸ್ಕ
ಹ್ಮ್. ಹ್ಮ್ ಹ್ಮ್ ಸ್ಟಾರ್ಟ್ ಮಾಡಿದ್ದೀವಿ ಈಗಾಗ್ಲೇ. ಟೈಮ್ ಟೇಬಲ್ ಬಿಟ್ಬಿಟ್ಟವ್ರೆ ಎಕ್ಸಾಮ್ ಯಾವಾಗ ಯಾವಾಗ ಅಂತ. ಅದ್ರಿಂದ,
ಹ್ಮ್ ಆಗುಸ್ಟ್ ಸೆಪ್ಟೆಂಬ ಅಕ್ಟೋಬರ್ ಮಾರ್ಚ್.
ಹಾ ಅಕ್ಟೋಬರ್ ಹನ್ನೊಂದಕ್ಕೆನು ಎಕ್ಸಾಮು. ಮತ್ತೆ ಇನ್ನು ಡಿಸೆಂಬರ್, ಜ ನವೆಂಬರ್, ಡಿಸೆಂಬರ್ಗೆ, ಮೇನ್ಸ್ ಬಿಡ್ತಾರೆ. ಮೇಗೆಲ್ಲಾ ಇಂಟರ್ವ್ಯೂ ಆಗೋಗಿರ್ ಹ.
ಹೇ ಹೇ ಫೋನ್ ಮಾಡ್ಬಿಡ್ತಿದ ಒಟ್ಟನಲ್ಲಿ ನಾ ನಾ ಮಾಡಿಲ್ಲ ಅಂದ್ರು ಪೋನ್ ಮಾಡ್ ಬಿಡ್ತಿದ್ದ. ಬಟ್ ಇಲ್ಲಿ ಬ ಇಲ್ಲಿಗೆ ಬೋಗ್ಬಿಟ್ಟ
ಹ್ಮ ಅಂದ್ರೆ ಇಲ್ಲಿ ಸ್ವಲ್ಪ ಎಲ್ಲಾ ಇರ್ತಾರೆ. ಸಾರ ಇರ್ತಾರೆ ಅವ್ರ ವೈಫ್ ಎಲ್ಲ ಇರ್ತಾರೆ ಹ್ಮ್.
ನಾನು ಇನ್ನು ಅದೇ ನಾನು ಶಿಫ್ಟ್ ಆಗ್ಬೇಕು ಅಂತ್ದೀನಿ. ಎಕ್ಸಾಮ್ ಆದತ ಹತ್ರ ಇನೇನು ಹ್ಮ್.
ಎಲ್ಲಿ.
ಹಾ ಹ. ನೋಡ್ಬೇಕು ನಾ ಮನೇಲಿ ಇನ್ನ ಕೇಳಿಲ್ಲ. ಅಲ್ಲಿ ನೋಡ್ ಅಕ್ಕ ಬಂದ ಆಮೇಲೆ ಹೇಳ್ತೀನಿ ಎಷ್ಟು ಏನಾಗತ್ತೆ ಅಂತ ಹ್ಮ್.
ಮತ್ತೆ ಏನ್ ಸಮಾಚಾರ. ಹಾ, ಹ ರೂಮ ಇದಾದ್ರೆ ಟೈಮ್ ಸಾಕ ಹಕ್ಕಾಗಲ್ಲ ಎಲ್ಲಾ ಮಾಡಕೆ ಎಕ್ಸಾಮ್ ಹತ್ರ ಬೇರೆ ಅಲ್ಲ. ಅದಕ್ಕೆ ಪಿಜಿನೇ ನೋಡೋಣತಿದೆ. ಹಾ ಹೌದು ಅದಕ್ಕೆ ಹಿಂಸೆ ಆಗ್ಬಿಡುತ್ತೆ.
ಪಿಜಿ ನೇ ಬೆಟರ್ ನಿಂಗೆ ಯಾಕಂದ್ರೆ ಓಡಾಡ್ಬೇಕು.
ಒಂದ್ ಏನ್ ರೇಂಜ್ ಅಲ್ಲಿ ಇರ್ಬೋದು ನಿಮ್ಗೆ ನಾದ್ ಐಡಿಯಾ ಐತಾ. ಅಂದ್ರೆ ಪಿ ಜಿ ಯಾವ ತರ ಇರಬೋದು ಅಂದ್ರೆ ಅಮೌಂಟ್ ಎಷ್ಟಿಂದಷ್ಟು,
ಸೇರಿಂಗ್ಸ್ ಮೇಲೆ ನಿಂಗೆ ಒನ್ ಟು ಸೇರಿಂಗ್ಸ್ ಆತರ ಆದ್ರೆ ಸೆವೆನ್ ತೌಸಂಡ್ ಮೇಲೇನೆ.
ಹಾ ಹೌದು.
ಸೆವೆನ್ ತೌಸಂಡ್ ಏಟ್ ತೌಸಂಡ್ ನಿ ತ್ರೀ ಸೇರಿಂಗ್ ಫೋರ್ ಸೇರಿಂಗ್ ಆದ್ರೆ, ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್
ಹಾ, ಹಾ
ಹ್ಮ್.
ಹ್ಮ್.
ನೀ ಒಂದ ನೀನ್ ಡೈಲಿ ಅಲ್ಲಿ ನೀನ್ ಡೈಲಿ ಅಲ್ಲಿ ಓಡಾಡ್ತೀನಿ ಅಂದ್ರೆಂದು ಟೂ ಅವರ್ಸ್ ಹೋಗ್ಬಿಡ್ತದೆ ಅದೇನೆ.
ಹ್ಮ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ.
ಹೋಗಕ್ಕೆೆ ಬರಕ್ಕೆ ಹಿಂಸೆ ಆಗ್ಬಿಡತ್ತೆ. ಹ್ಮ್,
ಹ್ಮ್ ನೋಡೋಣ ಜನವರಿ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಮಾರ್ಚ್ಸ್ ಇ ಮಾರ್ಚ್
ಹಾ
ಮಾಡದ ತಕ್ಷಾಗ ನೀವು ಓಡ್ಕೋಬೇಕು ನೀಟಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಟ್ರೆ ಒಗ ಇರ್ತಾರೆ
ಹೌದು ಇಲ್ಲ ಈ ಸತಿ ಏಕುಲ್ ಸ್ಟ್ರಿಕ್ಟ್ ಆಗ ಕರೆಕ್ಟ್ ಆಾಗಿ ಕುೂತ್ಕೊಂಡು ಓದ್ತಾ ಇದ್ದೀನಿ ಅದೇ ಅಲ್ಲೇ ಹೋದ್ರೆ ಇನ್ನ ಟೈಮ್ ಕಮ್ಮಿ ಆಗುತ್ತಲ್ಲ ಹಓದಕ್ ಟೈಮ್ ಸಿಗುತ್ತೆ
ಹೌದು
ಹ್ಮ್ ನೋಡ್ಬೇಕು ನೆಕ್ಸ್ಟ್ ವಾರದಲ್ಲಿ ಸಿ ಆಗ್ತನಿನು ನಾರು ನಾಳೆ ನೋಡ್ಕೊ ಬಂದ್ರೆ
ಹ್ಮ್ ನಡ್ ಬನ್ ಫೋನ್ ಮಾಡಿಲ್ಲಾಂದ್ರ ಬತ್ತಿ ನಾನು ಇಲ್ಲಾಂದ್ರೆ ತಾಯರಾನ್ ಎಲ್ಲ ತಾಯಿರಾನ್
ಸರಿ ಸರಿ ಮತ್ತೆ ಏನ್ ಸಮ ಹಾ
ಹ್ಮ್ ಅದೇ ಇಲ್ಲ ನ ಅವಳೇ ಬತ ಕ
ಹಾ ಅದೇ ನಾವೇನಾದ್ೂ ಈ ಈಚೆ ಬಂದ್ರೆ ಏನಾದ್ರು ತಗಳಳಾಕ್ ಬರ್ಬೇಕು ಬುಕ್ ಬಕ್ ಏನಾದ್ರು ತಗಗಳಾಕ್ ಬಂದ್ರೆ ಈಚೆ ಬರ್ತೀವಿ ಇಲ್ಲ ಅಂದ್ರೆ ಇನ್ೇನ್ಕೂ ಬರಲ್ಲ ಆ ಒಂದ್ ಐದ್ ನಿಮಿಷ ರೌಂಡ್ ಆಕ್ ಬರ್ತಿದ್ದೋ ಮದ ದಲಿದ್ರೆ ಒಂದ್ ಐದ್ ಗಂಟೆ ಂಗ್ ಒಂದ್ ರೌಂಡ್ ಹಾಕೊ್ ಬತಿದ್ವ ಒಂದ್ ರೌಂಡ್ ಸುತ್ತ ಈಗೆಲ್ಲ ಎಕ್ಸಾಮ್ ಹತ್ರ ಬರ್ತಾ ಇತ್ತತಲ್ಲ ಅವವಾಗ ಏನೋ ನೋಟಿಫಿಕೇಶನ್ ಆಗಿರ್ಲಿಲ್ಲ ಬರ್ತಾ ಇದ್ವಿ
ಹ್ಮೂರ ಬೀಜಿ ಗೀಜಿ ನೋಡ್ಬೇಕಾದ್ರೆ ಒಬ್ಲೈನ್ ಆಗಿಂತ ಅವ್ಳು ಕರ್ಕೊಂಡು ಹೋಗಿ
ಹಾ
ನಾನ ಈ ಮನ್ಷು ಎಲ್ಲೆಲ್ಲಿ ಇರ್ತೀಿನಿ ಹಂಗೆ ಗೊತ್ತಿಲ್ಲ ಅವಿ ವೆಟ್ನೆಸ್ ಸಿಕ್ತೀನಿ ಅಂತ ಅಂದ್ರ ಇಲ್ಲ ಅವನಿ ಇಲ್ಲಾಂದ್ರೆ ನಾ ಊರ್ಗೆ ಹೋಗ್ಬಿಡ್ತಿ ಮೂಊರ್ ಜ ಹೋಗ್ಬಡ್ತ
ಹೌದಾ ಇಲ್ಲಿ ಆಯ್ತಾ ಬಿಟ್ರ ಬಿಟ್ಬಿಟ್ರ ಕೆಲ್ಸ ಬಿಟ್ರ
ಆಲ್ಮೋಸ್ಟ್ ಬಿಡ್ತಿದೀನಿ ನೈಂಟಿ ಪರ್ಸೆಂಟ್ ಮೈಂಟಿ ಬಿಡ್ಬೇಕು ಅಂತ ಅಂದನ್ ಕಡನಿ
ಹಾ ಹಾ ಅದ ಈಗ ರಜಾ ಹಾಕೊಂಡಿರೋದಂದ್ರೆ ಹಂಗೇನಾ ಬಿಟ್ಟ
ಸ್ಯಾಟರ್ಡೆ ಸಂಡೇ ಇವತ್ತು ರಜಾ ನಾರ್ಮಲ್ ಆದು
ಹ್ಮ್ ಶುಕ್ರವಾರ ಬಂದು ಕೆಲ್ಸಕ್ ಹೋದ್ರ ಅವತ್ತ ಹೇಳಿದ್ರಲ್ಲ ಬಂದುಗ ಕನ್ಸ ಹ್ಮ್ ಹ್ಮ್ ಹಾ
ಹ್ ಊಟ್ಟು ಮುಗಿಸಕೊಂಡು ಬಂದೆ ಏನಪ್ಪಾ ಅಂದ್ರೆ ಹೋಗ್ಬೋದು ಬಟ್ ನಮ್ಗೆ ಮೈಂಡ್ ಸೆಟ್ ಯಾಕೆ ಅಡ್ಜಸ್ಟ್ ಐತಿಲ್ಲ ನಮ್ಗೆ ಹೊರ್ಗಡೆ ಹೋಗಿ ಇರ್ಬೇಕಲ್ಲ ಚ ಿಪ್ ಕೂುದ ಬರ್ಬೇಕ ನನಗೆ
ಹ ಹಾ ಹ ಹ್ಮ್ ಏನ್ನೆೆ ಮೂವಿಗೆಲ್ಲ ಹೋಗ್ಬಿಟ್ಟಿದ್ದೀರಾ
ಹೋಗಿದಲು ಸುಮ್ಮಿ ಇನ್ನ ನ ಇವತ್ತು ಯಾರ ಜೊತೆಗಿದ್ದೇನೆ ಇವತ್ತು ಇಲ್ಲ ಒಂದು ಕಲ್ಸ ಹೋಗ್ಯ
ಹಾ ಹಾ
ಇವತ್ ಯಾರು ಫ್ರೆಂಡ್ ಇಲ್ಲ ಇವತ್ ಇದ್ದಿದ್ರೆ ಹೋಯ್ತಿದ್ದ ಇವತ್ತುೇ
ಹಾ ಹಾ
ಹ್ಮ ಹೋ ತ ಬರ್ತ
ಹ್ಮ್ ನಾವ ಇನ್ನೊಂದ್ ಎಂಟು ತಿಂಗ್ಳ ಎಕ್ಸಾಮ್ ಮುಗಿಯವರ್ಗೂ ಎಲ್ಲೂ ಅಡಣಂಗ ಇಲ್ಲ ಹ್ಮ್
ಬೇಗ ಎಕ್ಸಾಮ್
ಹ್ಮ್ ಅೌದು
ನಾಾನೇ ಕರ್ತ ಕರ
ಹಾ
ನಾಂಗ ಕರೆಯಕ್ಕಿಲ್ಲ ನಿಮ್ ಕರಿಬೇಕು ಆಕ್ಚುಲಿ
ನಾವೇ ಕರಿೀತೀವಿ ಉುಡಿ ಆಯ್ತು ಹ್ಮ್ ಹಿಂಗಗೆ ಇದ್ರೆ ನಿಜ ಹಿಂಗೆ ಕರಿತೀವಿ ಹ್ಮ್
ಹೆಂಗ ಇದ್ರ
ಹಿಂಗೆ ಹ್ಮ ಕಾಂ ಕನೆಕ್ಟ್ ಅಲ್ಲಿ ಇದ್ರೆ ಕಾಂಟೆಕ್ಟ್ ಅಲ್ಲಿ ಇದ್ರೆ
ಕಾಂಟಾಕ್ಟ್ ಅಲ್ಲಿ ಇರ್ತೀವಿ ಬಟ್ ನಾವ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲನ್ ಇನ್್ಮೇಲೆ ನಾವ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ
ಹೌದು ಹ್ಮ್ ನಿಜ
ಬಂದಕೆ
ಬಟ್ ಇಷ್ಟು ಫ್ರೀ ಇರಕ್ ಆಗಲ್ಲ ನಾವು ಇ ನಾ ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ರಂತನ ಫೋನ್ ನೋಡೋದು ಕಷ್ಟ ತಾನೆ ಹ್ಮ ಹ್ಮ್ ಸ್ವಲ್ಪಷ್ಟು ಇತ್ತ ನಾವೇ ಓದ್ಕೊಬೇಕಷ್ಟ ಅವ್ರ ಏನು ಅನ್ನಲ್ಲ ನಮ್ಗೆ ಜವಾಬ್ದಾರಿ ಜಾಸ್ತಿ ಇರುತ್ತಲ್ವಾ
ಹ್ಮ ಟೂ ಇಯರ್ ತ್ರೀ ಇಯರ್ ಓದಿೋದು ಎಫರ್ಟ್ಲ್ ಒ ತ್ರೀರಿ ಮತ್ಸ್ ಫೋರ್ ಮತ್ಸ್ ವಸ್ಟ್್ಬೇಕಕ್ ಒಬ್ಬರು
ಹೌದು
ಹದ ಕ್ಲಿಯರ್ ಮಾಡಕಾ ಕುಡಿ
ಹ್ಮ್ ಮಾಡ್ತೀವಿ ಈ ಸತಿ ಯಾವ್ದಾದ್ ಒ್ ಮಾಡ್ಲೇಬೇಕು ಹ
ಬುಕ್ಸ್
ಹಾ ಅದೇ ನಂಗೇನು ಹೇಳ್ಲಿಲ್ಲ ಕರೆಂಟ್ ಅಫೇರ್ಸ್ ಏನೋ ತಗೋಬೇಕು ಅನ್ಸುತ್ತೆ ನೋಡೋಣ ಬರ್ತೀವಿ ಉುಡಿಯಾಗ ಏನಾರೊಬ್ ಬಂದ್ರೆ ಮೆಸೇಜ್ ಆಾಕ್ ಫೋನ್ ಮಾಡ್ತೀವಿಂತ
ಹ್ಮ್ ಹ ಸರಿ ಸರಿ ಈಗ ಮ
ಅವಳು ಆನ್ಲೈನ್ ಅಲ್ಲಿ ಇರಲ್ಲ ಬಂದ್ರಿ ಇಲ್ಲಿಗೆ ಯಾವತ್ತೋ ರಿಪ್ಲೈ ಮಾಡ್ತಾಳೆ ಬೆಳಿಗ್ಗೆ್ ಮಾಡಿದ್ರೆ ರಾತ್ರಿ ರಿಪ್ಲೈ ಹಂಗೆ ಹ್ಮ್ ಓದ್ಕೊತಾರ್ತೀವಿ ಇವತ್ತೇನ್ ಇನ್ಸ್ಟೂಟ್ಗೆ ಹೋಗಿದಾರ ಏನ ಗೊತ್ತಿಲ್ಲ ಇಲ್ಲ ಅನ್ಲು ನಾವು ಒಟ್ಟಗೆ ಹೋಗೋಣ ಮಂಡೆ ಅಂತ ತಂದೆ ಹ್ಮ ಮನೆಯಲ್ಲೂ ಇರಲ್ಲ ಅವಳು ಅಲ್ಲಿದ್ರೆ ಬೆಂಗ್ಳೂರ್ಗ್ ಬಂದ್ರೆ ಇನ್ಸ್ಟಿಟ್ಯೂಟ್ ಅಲ್ಲೇ ಬಂದ್ಬಿಡ್ತಳೆ ಮನೇಲಿರಕ್ಕೆ ಬೇಜಾರ ಅಂತ
ಇಲ್ಲ ಹೋಗಿಲ್ಲ ಅನ್ಸುತ್ತೆ ಮೇ ಬಿಿ
ಹೌದು
ಏನೇ ಹೇಳ್ತಿದ್ದ ನಾಳೆ ಹೋಗಲ್ಲ
ಹಾ ಅದೇ ನಿೆನ್ನೆ ನನ್ ಜೊತೆ ಅಂದ್ಲು ನಾಳೆ ಹೋಗಲ್ಲ ಒಟ್ಟಿಗೆ ಮಂಡೆಯಿಂದ ಹೋಗೋಣ ಅಂತ
ಹ್ಮ್
ಹಂಗು ಮೆಸೇಜ್ ಆಗ್ತತೆ ಹೋಗಿದ್ಯಾ ಏನು ಅಂತ ಒಂದೊಂದ್ಸತಿ ಇರಲ್ಲಾ ಅವ್ಳ ಮೆಯಲ್ಲೇ ಇರಲ್ಲ ಬಂದ್ಬಿಡ್ತ ತಿರ್ಲಿ ಇನ್ಸ್ಟ್ಯೂಟ್ಗೆ ಅವಾಗ್ಲನು
ಓಟ ಓದಕೊಂಡಲ್ಲ ನೀಟಾಗಿಲ್ಲ ನವೆ ಸದ ಹ್ಮ ಓದ್ಕನ ಎಲ್ಲ ಓದು ಹಯ್ತ ಹೋಗ ನಾ ಓದ್ಕನ ಇಿಲ್ಲ ಆದ್ರೆ ಇಬ್ರು ಅರ್ಥ ಮಾಡ್ಕ ಓದ್ಕಳ ಅಲ್
ಹಾ ನಾವವು ಡಿಸ್ಕಸ್ ಮಾಡ್ಕೊಂಡ್ ಓದ್ಕತಿೀವಿ ನಾವ್ ಇಬ್ರೇ ಇರೋದ ನಿಮ್ಾ ಎಷ್ಟು ಎಷ್ಟು ಗೊತ್ತ ಮೊದ್ಲೆಲ್ಲಾ ಆಹಾರ ಜನ ಇದ್ವಿ ಎಲ್ಲ ಅವ್ರ ರೂಮ್ಗೆ ಹೋಗ್ಬಿಟ್ಟವ್ರೆ ಅವ್ಳಗ್ ಮದ್ವೆ ಆಯ್ತು ಇನ್ನೊ ಬಾ ಅಕ್ಕ ಬತ್ತರ್ ಮದ್ವೆೆಗರೋರು ಅವ್ರು ಮತ್ತಾನೆ ಇಲ್ಲ ಈಗ ನಾ ನೋಡಿದ್ರೆ ಯಾರು ಹಿಲ್ಲ ಯಾರ್ಗ ಆಗಿಲ್ಲ ಅದೇ ಓದ್ತಾ ಇದೀವಿ ಆಗತ್ತ ಒಂದ್ ಹ್ಮ್ ಅವ್ರೆಲ್ಲಾ ಬಿಟ್ಟೆ ಬಿಟ್ಟ ಅವ್ರ ಇಂಟ್ರೆಸ್ಟ್ ಇಲ್ಲ ಅವ್ರಗ್ ಅನ್ನತ್ರ
ಹ
ಇನ್ನೇನು ನನ್ನತ್ರ ಎಂತಾರೆ ಮದ್ವೆೆ ಆದ್ಮೇಲೆ ಓದ್ತಿೀವಿ ಅಂತ
ಹಾಗಲ್ಲ ಓದದ ಹಂಗೆ ಗೊತ್ತ ನೀಂಗೊಂದ್ ಜಾಬ್ ಇದ್ರೆ ಒಂದ್ ಜಾಬ ಇದ್ರೆ ಸಿಕ್ಕಿದ್ರೆ ಸಿಕ್ಕಲಿ ಸಿಕ್ಕ ಹೊ ಓದ ಇರ್ತಾರ ಈಗ ಅವರು ಒ ಕಂಪ್ಲೀಟ್ ಮೈಂಡ್ ಡ್ ಒಂದ್ ಸ್ವಲ್ಪ ಜಾಲಿ ಮುಗ ಬಿದ್ದ ಬಿತ್ತುು ಅಂದ್ರೆ ಮುಗೀತು
ಮುಗಿತ ಹ್ ನಿ
ಸ್ವಲ್ಪ ಎಂಜಾಯ್ಮೆಂಟ್
ಅದು ಇದು ಕೆಲ್ಸ ಅನ್ಕೊಂಡು ಮುಗಿದ್ ಕತೆೆ ಅಲ್ಲಿಗೆ ಹ್ಮ್ ನಂಗೆ ತರಿ ಹೇಳ್ತಿದ್ರು ಹಿಂಗೆ ಮನೇಲಿ ಹಿಂಗ್ ಮಾಡ ಕೇಳ್ತವ್ರ ಸರಿದಕ್ಕೆ ಏನು ನಿಮ್ಗೆಲ್ಲ ಏನ್ ಪ್ರಾಬ್ಲಮು ಮದ್ವೆ ಆಗಿ ಕೆಲ್ಸ ತಕೋಬೋದಲ್ವಾ ನಷ್ಟ ಕಷ್ಟ ಪಡ್ತೀರಪ್ಪ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತು ಏನ್ ಕಷ್ಟ ಅಂತ ಅವ ಹಸರ ಆಯ್ತು ಅಂತ ಅಂದ್ಬಿಟ್ಟು ಸುಮನೆ ಹ ಅದೇ ಸ್ವರ್ಗವತ್ತು ಕೇಳ್ತಿದ್ರು ಹ್ಮ ಅವಾವತ್ ಹೋಗಿದ್ದೇ ಭಾನುವಾರ
ಹ್ಮ್
ಕಾವ್ಯ ನೋಡಿ ಅವು ಮದ್ವೆ ಆಯ್ತವಳೆ ಅಹ ನಿಮ್ಗ ಏನ್ ಕಷ್ಟ ಮದ್ ಮದ್ವೆ ಆಗ್ಬಿಟ್ಟು ಮಾಡ್ಕೊಬಹುದು ಅಲ್ವರಾಮಂಗ್ ಮಾಡ್ಕೊಬಹುದು ಅಂತಾರೆ ಅವ್ರಗ ಏನ್ ಆರಾಮಂಗ್ ಮಾಡ್ಕ ಹಬೋದು ಅಂತ ಇರಿೀ ಮಾಡ್ತೀನಿ ಸರಿ
ಹ್ಮ್ ಸರಿ